ಹಲೋ?
ಮೊ ಹಲೋ? ಹಲೋ? ಹಲೋ?
ಹ್ಮ ಕೇಳಿಸ್ತಿಲ್ವಾ
ಹಲೋ
ಅದೂ
ಹಲೋ ಸರ್ ಮಾತಾಡಿ ಹಲೋ
ಕೇಳಿಸ್ತಿಲ್ವಾ ಹಲೋ ಹಲೋ
ಹಲೋ
ಹಲೋ ಕೇಳಿಸ್ತಿಲ್ವಾ ಹಲೋ ಹಲೋ
ಹಲೋ
ಕೇಳಿಸ್ತಿಲ್ವಾ
ಹಾ ಹಲೋ
ಹಲೋ ಹಲೋ
ಹಲೋ
ಹಲೋ ಹಲೋ ಹ್ಮ ಹಲೋ ಹಲೋ ಹ್ಮ ಹ್ಮ
ಹ್ಮ
ಹಲೋ
ಹಲೋ ಹಲೋ ಮಾತಾಡು
ಕೆಲಸ್ಥಿಲ್ವ
ಕೇಳಿಸ್ತೈತಿ ಇವಾಗ
ಹ್ಮ್
ಹೇಳು
ಹ್ಮ್ ಹ್ಮ್ ಏನ್ ಮಾಡ್ತಾ ಇದೀಯಾ
ಏನ್ ನೋಡನ್ ಮಲ್ಗಿದೀನಿ ಮಲ್ಗಿದ್ದೀನಿ
ಏನ್ ಊಟ ಊಟ ಮಾಡಿದ
ಹ್ಮ ಊಟ ಮಾಡಿದೆ
ಹ್ಮ.
ಆ.
ಏನ ಊಟ ಮಾಡಿದ್ದಿಯಾ.
ಚಪಾತಿ ಅನ್ನ ಸಾರು ಮೊಟ್ಟೆ.
ಹ. ಏನ್ ಮಾಡ್ತಾ ಇದಿಯಾ
ಮಲ್ಗಿದ್ದಿನಿ ಅಷ್ಟೆ ತ್ತೊ ರೂಮಲ್ಲಿ ಮಲಗಿದ್ದಿನಿ. ಓ. ನೀನು ಎಲ್ಲಿದ್ದಿಯಾ ಎಲ್ಲಿದಿಯಾ. ಆ.
ಟ್ಟಿದ್ದೀನಿ
ಒನ್
ಹ್ಮ್ ಹ್ಮ್
ಎಲ್ ಲಿ
ನ ಅಮ
ಹಲೋ
ಹಾ ಹೇಳು ಹ ಹೇಳು
ಹಲೋ ಕೇಳಿಸ್ತಿಲ್ಲ. ಮಾತಾಡ್ರಿ ರೀ ಹಲೋ ಹಲೋ ಹಲೋ. ಹಾ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಮಾತ್